ಹಲೋ ಅಲೋ ಸರ್ ನಮಸ್ಕಾರ ರಿ.
ಹಾ ನಮಸ್ಕಾರ್ಯಾರು ಹಾ ನಮಸ್ಕಾರರ್ ಯಾರು ಅಪ್ಪ ಪರಶುರಾಮ
ಹಾ ಸರ್ ಇದು ನಿಮ್ ಕಂಪ್ಯೂಟರ್ ಇದು ರೀಸೆಂಟ್ ಆಗಿ ಒನ್ ಇಯರ್ ಕಂಪ್ಯೂಟರ್ ಕೋರ್ಸ್ ಮುಗಿಸಿನಲ್ರರಿ ಸರ್ ಬರ್ಶರಾಮ್ ಅಂತಂದ ಇಲ್ಲಿ ತಣ್ಣೋರರಿ
ಹೌದೌದು ಪರಶುರಮ್ಮ ಅಂತವ್ರು ಬಾಳ ಮಂದ ಇದರು ಕಂಪ್ಯೂಟರ್ ಅಲ್ಲಿ ಯಾವ್ದ ಬ್ಯಾಚ್ ಮುಂಜೋಳೆ ಹಚ್ಚಿದೆ
ಫ್ರೆಂಡ್ ಅ ನಮ್ ದೋಸ್ತ ಅಬ್ದುಲ್ ಬಾಷಾ ಅನ್ನೋ್ರ ಬರ್ತಿದಲ್ರಿ ಈ ರೀಸೆಂಟ್ ಆಗಿ
ಓಹೋ ಅವರ ಅವ್ಡು
ಹೌದೌದು ರೀ ಸರ್ ನಾನೇ ರೀ ಸರ್ ಏನು ಏನು ಇಲ್ರರಿ ಬಾಳ ಫೋನ್ ಹಚ್ಚಿಲ್ಲಲ್ರರಿ ಈಗ ಇಲ್ಲಿ ನಮ್ದು ಅದು ಕಂಪ್ಯೂಟರ್ ಮುಗ್ದ ಯ್ತಿ ಕಡಸಿದ ಊರಿಗೆ ಬಂದಿನಿಲ್ಲಲ್ಲಂಗ ಹಾಗಿ ಸುಮ್ಮ್ ಹಚ್ಚಿದೆ ಇವತ್ತು ಕಾಲಿಗಿನ ಈಗ ಆರನ ಅಂತಂದು
ಏ್ ಏನಪ್ಪಾ ಎಲ್ಲಾ ಇಬ್ಬರು ಏನು ಏನು ಅಲ್ಲಿ ಪತನ ಇಲ್ಲಲ್ಲ ಏನು ಭೇಟಿ ಆಗಲ್ಲ ಏನ ಯಾವ ಅದ್ರಾಗ ಒಂದ್ ವರ್ಷನಾಗ ಇನ್ನೊಂದು ಇನ್ನೊ ಒಂದ ತಿಂಗಳ ಕೋಡಿಂಗಿತ್ತು ನಿಮ್ದ್ ಕಲ ಏನಪ್ಪಾ ಏನ್ ಬರಾನ ಆಗ ಯಾಕ ಇನ್ಷಿಂ ಕಡೆ ಯಾಕ
ಇಲ್ರರಿ ಸರ್ ಅದ ಹೆಂಗಾಯ್ತಂದ್ರ ಇದು್ ನಮ್ ಡಿಗ್ರಿನ ಎಕ್ಸಾಮುನ ನೆಡ್ಲತ್ತದವ ಹಂಗಿಗೆ ಅಕಡಿನ ಇದಾಗ್ಲಿಲ್ಲ ಹಂಗಾಗಿ ನಾವವು ಅದು ಕೋಡಿಂಗ್ ದ ಲಾಸ್ಟ್ ಮೂಮೆಂಟ್ ಬಿಟ್ ಬಿಟ್ಟವಿ ಹಂಗಾಗಿ ಅದು ಬಾಳ ಆಸಕ್ತಿನೇ ಬರ್ಲಿಲ್ಲ ಹಂಗಾಗಿ ಈ ಕಡೆ ನನ್ನ ಎಕ್ಸಾಂ ಹೌದ್ರಿ ಹಂಗಾಗಿಕ್ಕೆ ಬಂದಿವ ಸರ್ ನಾವು
ಅದೇ ಬಾ ನಾನ್ ಬಾಳ್ದನೇ ಅವಾಗ ಫೋನ್ ಮಾಸ್ ಕಡೆ ಬಂದಪ್ಪಾ ವೈರಿ ಅದ ನಿಮ್ ಫ್ರೆಂಡ್ ಅಬ್ದುಲ್ ಬಾಷಾ ಏನ್ ಅವನು ಹೆಸರು
ಹೌದ್ರೋದ್ರೀ
ಅವ ಎನೂ ಫೀಸ್ ಕಟ್ಟ ಅಂತೇಳ ಸ್ವಲ್ಪ ಒಂದು ಮಾಸ್ ಕಡ ಬಂದದ ಫೀಸ್ ಕಟ್ಟ ಎಲ್ಲ ಏನಲ್ಲವ ಹಿಂಗಗೆಕ್ ಮಾಡ
ಕಟ್ಟಿಲ್ಲನ್ರಿ ಇನ್ನ ಅದು
ಕಟ್ಟಿಲ್ವ ನೀ ಹೇಳ್ದಿ ಕೊಟ್ಟಿ ಕಟ್ತಾನಂತ ಹೇಳೇಳ್ದಿ ನ ಫೋನ್ ಹಚ್ಚಿರ ಎತ್ತಲಗನ ತಿಯಮಾನೋಡಪ ಮಾಡಿದ್ರ
ಹೌದ್ರಿ ಇಲ್ರೀ ಸರ್ ಫೋನ್ ಹಚ್ಬೇಕಿತ್ತ್ರ ಒಂದ್ಸಲ
ಆ ಹಚ್ಚಿನ ಓಕೆ ಒಂದು ಮೊನ್ನೆ ಹಚ್ಚಿನಿ ಎಲ್ಲ ಏ ಫೋ ಒಂದ್ ಸಾರಿ ಮನ್ನಿೇಏೋ ಒಂದ ಎಟ ದದಿಂದ ಹಚ್ಚಿದ ಇಲ್ಲ ಸ ನು ಸ್ವಲ್ಪ ಆು ಬೇಾರೆ ಊರಿಗೆಗ್ ಬಂದಿನ ಬರ್ತೀನ್ಸರ್ ಹೇಳತಾನ ಬರಲ್ಲಗ್ಯನಾ ಸ್ ನೀಏನ ಹಚ್ಚಿ ಹೇಳು
ಹೌದ್ರಿ
ಹಾ
ಅದ ಫೀ ಕಟ್ಟಂತೇತ್ ತೋರ ಅದು ಅಮೌಂಟ್ ಎಷ್ಟದ್ರಿ ಅದು ಎಕ್ಸಾಮ್ನ ಕಟ್ಟ್ಯನ ಇಲ್ರ ಅದ
ಅದು ಎಕ್ಸಾಮ್ ಕಟ್ಟೆನಪಾ ಅದು ಇದ್ರದ ಆ ಇದ್ರದ ಸರ್ಟಿಫಿಕೇಟ್ ಇದಿನ ಕಟ್ಟಿಲ್ಲ ಏನ ಇರನೂರು ಬಾಲಾಕಿಳದಾ ಇರನೂ ರಪಿ ಮುನ್ನೂ ರಪಾಯ
ಹ್ಮ್ ಹ್ಮ
ಹ ಅದ ಅದೊಂದು ಕಟ್ಟಿ ಅದ ಇದು ಯಾವಾಗ ಬರ್ತ್ರಿ ಇನ್ಸ್ಟೂಟ್ ಯಾವ್ದ್ ಒಯದ್ ಬಿಡ್ರಿ ಸರ್ಟಿಫಿಕೇಟ್ ಇಬ್ಬರ್ದು
ಸರ್ ಅದ ಒಂದ್ ಈ ನಾನು ಇಲ್ಲಿ ಬೆಂಗ್ಳೂರ್ ಬಂದೆ
ಹೌದಾ ನೀನು ಬೆಂಗಳೂರು ಹೋಗಿದೆಯಾ ಹಲೋ
ಬೇರಾಗಗ್ತದೆ ರೀ ಸರ್
ಹಲೋ ಏನೂ ನಿಮ್ಮ ಉರ್ ಕಡೆ ನೆಟ್
ಸರ್ ಹಾಗದ್ರೆ ಇಲ್ಲಿ ಬೆಂಗಳೂರು ಬಂದೇನ್ರಿ ನಾ
ಹೌದಾ ಬಂಡೂರು ಬಂದಯಾ ಹಾ ಮತ್ತೆ ಯಾವಾಗ ಬರ್ತ ಇಲ್ಲ ಊರ್ಗ್ ಯಾವಾಗ ಬರ್ತ
ಸರ್ ಅದು ಈ ಈ ಜಸ್ಟ್ ಈ ಸದ್ದ ಮೋರಮ್ ಹಬ್ಬದ ಅಲ್ರೀ ಊರಿಗ್ ಬರ್ತನ್ರೇ ಮೆಗಾಡು
ಹಾ ರೀ ಇಲ್ರಿ ಇವತ್ ಯಾವಾರೀ ಇವತ್ತ. ಇವತ್ ಬುಧವಾರ ಅಂದ್ರೆ ಸರ್ ಶ ಶುಕ್ರವಾರ ಇಲ್ಲ ಶುಕ್ರವಾರ ಇಲ್ಲ ಶನಿವಾರ ಬರ್ತೇನ ರೀ ನಿಮ್ಮ ಮಲ್ಲಿಗೆ. ಏ ನಿಮ ಸಂಸ್ಥೆಗೆ ಬರ್ತ
ಅಲೋ ಸರ್.
ಇಲ್ರರಿ ಕೇಳಲ್ಲಾ ಇದ್ರ ಸರ್ ನಿಮ್ ಧ್ವನಿ ಕೇಳಲ್ಲ ಇದದ ಏನ. ಹಾ ಇದು ಕ್ಲಾಸ್ ತಗೊಂಡ್ರಿ ಏನ್ರಿ. ಹೌದೌದು ಇಲ್ ರೀ ನಿಮ್ ವಾಯ್ಸ್ ಸ್ವಲ್ಪ ದೂರ್ದ್ರೆ ದೂರ್ ಇದೆೇನ್ರರಿ ಹಂಗ್ ಆಗಿ ಆಗಿ ಕೇಳಲ್ಲ
ಹೌದೌದ್ರೀ ಆರಾಮಿದ್ರ ಅಲ್ರಿ ಸರ್ ಹ ಹನ್ರೀ ಮತ್ತ್ ನಿಮ್ ನಿಮ್ದು ಮದ್ವಿ ಮ್ಯಾರೇಜ್ದು ಎಲಿಗ್ ಬಂತ್ರಿ ಅಲ್ರರಿ ಮತ್ ನಮಗ್ ಹೇಳಿದ್ರಿ ಏ ನೀವೇ ಬಂದು ನೋಡ್ಕೋಬೇಕ್ ನೋಡ್ರ ಅಲ್ಲಿಗೆ ನಿಮ್ ಕ ಮಾಡಸ್ತನಿ ಒಂದ್ ಎರಡು ದಿನ ಮದ್ ಮೊದ್ಲೇ ಮದ್ ಆದ ನಂಕ ಅಂತ ಹೇಳಿದ್ರೆ ಅಂದೆ ನಾನು ಮ ತ್ತ ಈ ಕಡೆ ಬಂದ್ರೆ ಇಲ್ಲಿ ಒಂದ್ ವರ್ಷ ಆಯತ್ರಿ ಮುಗ್ತ್ ತ್ತು ಒಂದು ಮೂರ್ ನಾಲ್ಕು ತಿಂಗಳು ಆಯ್ತು ನೋಡ್ರಿ ಈಗ ಇಲ್ಲಿ ಬಂದ್ ಬೆಂಗಳೂರ್ ಸಟ್ಲ ಆಗಿ
ಹಾನ್ ರೀ ಸರ್ ಕೇಳತ್ತ್ ಇಲ್ರೀ
ಇಲ್ಲ ಕೇಳಲ್ಲ ಇದ್ರಿ ಧ್ವನಿ ಬಾಳ್ ಸಣ್ಣ ಉಂಟದ್ರೆ ನಿಮ್ದು
ಹೌದೌದ ಈಗ ಲೈಟ್ಗಿ ಬರ್ಲತ್ತವ್ರೀ ಧ್ವನಿ ಬರಕತ್ತದ ಬಾಳ್ ಕಡಿಮೆ ಕೇಳ್ತಾ ಇದಾರೆ ನಿಮ್ ಧ್ವನಿ ಹಾ ಕೇಳ್ತಾರೆ ಸರ್ ಏನ್ ಬಾಳ ಇದೀರೇನ್ ರೀ ಬಿಜಿರೇನ್ ರೀ
ಎಲ್ಸ ಎಲ್ಲಪ್ಪಾ ಇದ ಕ್ಲಾಸ್ ಇತೋತ್ತಲ್ಲಾ ಮೇಡಮ್ದು ಮೇಡಮ್ ಅದ್ ಮೇಡಮ್ ಹೇಳಿ ನಾ ಈ ಕಡೆ ನಿಮ್ ಮಾತಾಡಾತಿದ್ದೆ ನಾನು
ಅದ್ರೆ ಅದೇನ ಮತ್ತ್ ಮೇಡಮ್ಗ ಆಕ್ಸಿಡೆ ಇದ ಏನ ಗಾಡಿ ಏನ ಬೈಕ್ ಗುದ್ದಿತಂತ್ ಅಲ್ರೀ ಏನೋ
ಅದ ಅದು ಕಮ್ಮಿ ಐತ್ ಪ ಅದೇನಷ್ಟು ಚನ್ನಾಗಿದ್ದಿಲ್ಲ ಅದು ಸ್ಕೂಟಿ ಇತ್ತಲ್ಲ ಅವ್ರ್ದು ಹಿಂಗ್ ಸ್ಕೂಟಿ ಇಂಗ್ ಟರ್ನ್ ಆಗೋ ಟೈಮ್ ಸ್ವಲ್ಪ ಬಿದ್ದಿದ್ರು ಅವ್ರುಷ್ಟೇ
ಹೌದ್ರೀ
ಹಾ ಅದೇಪ್ಪ ನಮ್ಮದು ಮುಂದಿನ್ ತಿಂಗಳಿದೆ ಮದ್ವೆ ನೀವು ಬರ್ಬೇಕಂದೆ ನೀವೆ ಎಲ್ಲಾ ಇನ್ವಿಟೇಷನ್ ಕಾರ್ಡ್ ಎಲ್ಲಾ ಕೊಡಕೆ ಸ್ವಲ್ಪ ನಾ ಒಬ್ಬನೇ ಆಗಿ ದ್ದೀನಿ ಸ್ವಲ್ಪ ಬರ್ರಿಪಾ
ಏ ಇಲ್ಲಿಲ್ರೀ ಬರ್ತದ್ ಸರ್ ನೀವ್ ನಮ್ಗ ಕಂಪ್ಯೂಟರ್ದಾಗ ಎಲ್ಪ್ ಮಾಡ್ರೀ ನಾವ್ ಹೆಂಗ್ರೀ ನಿಮ್ ಎಲ್ಲಾ ಮಾಸ್ಕಡ್ ಗಿಸ್ಕಡ್ ಚಲೋನೇ ಇದ್ ಮಾಡಿವ್ರಿ ಇಲ್ರರಿ ಬರ್ತೇನ್ರರಿ ಖಂಡಿತ ಮದ್ವೆ ಆದನಕ್ಕ ಒಂದ್ ಒಂದ್ ವಾರಾಂಗ ಬರ್ತೇನ್ರೀ
ಅದೇ ಒಂದ್ ವಾರ ನನಕ್ಕ ಬಾಪಸ್ ಮನೇಲಿ ಕೆಲಸ ಅವು ಇವು ಮದ್ವೆೆ ಕೆಲಸಗಳು ಇರ್ತಾವಲ್ಲ ಸ್ವಲ್ಪ ನೀವೇ ನೋಡ್ಕೀರ್ ನಾ ಹೇಳ್ತೀನ ಎಲ್ಲಾ ನಿಮ್ಗೂ
ಹನ್ರೀ ಏ ನೀವು ನೀವ್ ಹೇಳದ್ ಹೆಚ್ಚ ನಾವ್ ಬರೋದ್ ಹೆಚ್ಚ್ರೀ ಸರ್
ಹಾ ಅದೇಪ್ಪ ಸ್ವಲ್ಪ ಆದಷ್ಟು ಬೇಕಾ ಅಲ್ಲಿಸ್ನ್ ಬಾ ನೀ ಬೆಂಗಳೂರು ರಿಲೇಷನ್ ದ
ಇಲ್ಲ ಬರ್ತೀನ್ ರೀ ಬಂದ್ಗೈಸಂದು ಇಲ್ಲಾಂದ್ರೆ ಸಾಟ ಇದು ಶನಿವಾರನೇ ಬಂದ್ಬಿಡ್ತ್ ತೋರಕ್ ನಿಮ್ಮಲ್ಲಿಗೆ ಅಲ್ಲೇ ನೀವು ಅವಾಗ ಫ್ರೀ ಇದ್ದಂಗನೂ ಇರ್ತಿರಿ ತಿರ್ಗ್ ಮರ್ಸದಿನ ಸಂಡೇನ ಇರ್ ತದಲ್ಲ ಅವಾಗ ಸ್ವಲ್ಪ ಹ ಮಾತುಕತೆ ಅಲ್ಲೇ ಮಾತಾಡಿದ್ರೆ ಆಯ್ತ್ ರೀ
ಹಾ ಹೌದೌದು ಅವನು ನಿಮ್ ಕರಂಕಡಿದ್ದೀನಲ್ಲ ಅಬ್ದುಲ್ ಭಾಷಾ ಅವನೇನು ಕರ್ಕೊಂಬಾ
ಹ ಎಲ್ರಿ ಕರ್ಕ ಅವ್ನನ್ ಇವತ್ತನ್ ಅವ ಊರಗದನ ಹೆಂಗ್ ಮಾಡೇನ ಅವ್ನು ಪೋನ್ ಹಚ್ಚಿಲ್ಲ ನನಗ ಹ
ಅದೇ ಸ್ವಲ್ಪ ನೀನ್ ಪೋನ್ ಹಚ್ಚು ಹೇಳು ಅದೇ ಈ ತರ ಮದ್ವಿ ಇದೆ ಸರ್ ದು ಹೇಳಳ್ಸಿ ಕರ್ಕೊಂಡ್ ಬಾ ಬಂ
ಹೌದಾ ಇಲ್ರೀ ಮದ್ವೆೆಂತ್ ಎನ ಕಣ್ಸಿನ ಅವ್ನ್ ಕರ್ಕೊ ಬರ್ತೀನ್ ರೀ ಮತ್ ಅದ ಅವ್ನು ಅಂದ ರೀ ಮೊನ್ನೆ ನಾನು ಸರ್ ಪೀಸ್ ಗೀಜ್ ಕಟ್ಟಿಲೋ ಅದ್ ಹೆಂಗ್ ಮಾಡಬೇಕು ಮಾರ್ಕ್ಸ್ ಕಾರ್ಡ್ ಏನೋ ಈಗ ಕಂಪ್ಯೂಟರ್ ಮಾರ್ಕ್ಸ್ ಕಾರ್ಡ ಬಂದವಂತ ಅಂತಂದ
ಹಾ ಹಾ
ಅದು ನೋಡಮ ರೀ ಮತ್ತೆ ಶನಿವಾರ ಬರ್ನಲ್ನೋಡ ಅವ್ ಕರ್ಕೊ ಬಂದ ಭೇ ಮಾಡಸ ಮತ್ತೆಟ್ಟಿ ಕಸ್ಕಡೋದ ನೋ ಒಯ್ಯೋದ ಅದು ಒಯ್ತಾರೆ
ಹ ಅದ ಫೀಸ್ ಏನ್ ಬೋಡ್ರಿ ಇನ ಲಗ್ನದಾಗ ಲಗ್ನ ಮುದ್ಮೇಲೆ ಇನ ಇಲ್ಲಿ ನಂಬಲ್ಲಿ ಇರ್ತದ ಎಲ್ಲಿಗ್ ಹೋಗಲ್ಲದು ಹ ನೀವು ಲಗ್ನಕ್ಕ ಅಂದ್ರೆ ಬರೀ ತಪ್ಪದೇ ಯಾವ್ದ
ಇಲ್ಲ ಇಲ್ಲ ಬರ್ತೇನ್ರೀ ಸರ್ ಹಂಗೇನಲ್ರರಿ
ಹಾ ಇದು ಮತ್ತೆ ಪರಶುರಾಮ ಇದು ಹೇಳು ಸ್ವಲ್ಪ ಅಡ್ಮಿಷನ್ ಹೇಳು
ಸರ್ ಅಡ್ಮಿಷನ್ ನಾನು ನೋಡನ್ ಮತ್ತೆ ಅವ್ರು ಕೆಲವೊ ಹುಡುಗರುನ ಹಾಸ್ಟೆಲಗ್ ಬರ್ತ ಅಂದಾರ ಇಲ್ಲಿ ಊರಾಗ ನೀನ್ ಒಂದ್ ಈ ತಿಂಗ್ಳ ಮುಗಿಲ್ರಿ ಸರ್ ನಿಮ್ದನ ಅದ ಆಗ್ಲ್ರಿ ಅದ ಮದ್ಗ ಇದಿದಿವಿ ಆಗ್ಲಿ ಆಮೇಲೆ ಬೇಕ ಅಕ್ಕ ಒಂದ ಎರಡು ಅಮ ಆ ಮಾ ಆಸ್ತಿನ್ ನಾನು
ಹೌದೌದು ಇ ಲಗ್ಗಣದ್ ಮುಗಲಿ ನಾನು ಯಾಕಂದ್ರೆ ಇದು ಅದು ಪಾಂಪ್ಲೆಟ್ಸ್ ಗಳು ಹಸ್ತಾರಲ್ಲ ಹಚ್ಚಿಲ್ಲಾಕಂದ್ರೆ ಈಗ ಮಾರ್ಕೆಟ್ ನಲ್ಲಿ ಇರೋದು ಹೆಂಗಂದ್ರೆ ಪಾಂಪ್ಟ್ಸ್ಗಳು ನೋಡ್ತಯಾ ದೊಡ್ಡ ದೊಡ್ಡ ಅಕ್ಷ ಅವು ಇ್ ಕೊಡ್ತಾರೆ ಅದ್ರಾಗ ಇನ್ಸ್ಟಿಟ್ಯೂಟ್ ಬೇರೆ ಬರ ಬರಿ ಹಂಗ ಅದಕ್ಕೆಲ್ಲ ಪಾಪಸ ನಚ್ಚಿಲ್ಲ
ಹೌದೌದ್ರಿ
ಕೆಲ್ಸ ಹಾ ಅದೇ ಬಂದ್ಬಿಡಲ್ಲಪ ಮಜ್ ಮದ್ವಿಗೆ ಇನೊಂದು ಎಂಟ ದಿನ ಮುಂಚನೆೇ ಬಂದ್ಬಿಡು ಮದ್ವಿಗೆ
ಬರ್ ಸರ್ ಬರ್ತಾನ್ರೀ ಆ ನಮ್ ಫ್ರಂಡ್ಏನ್ ಕರ್ಕೊ್ ಬರ್ತನ್ ನೋಡನ್ ಒಂದ್ ಇ ಮೂವರ್ ಕರ್ಕೊಂಡ್ ಬರ್ತೀನಿ ಹ ರೀ ಸರ್ ಓಟ ಆಯ್ತಲ್ರಿ
ಹೌದೌದು ಅಷ್ಟೇ ಮಾಡಪ್ಪಾ ಹ ಊಟ ಏನ ಎಲ್ಲಪ್ಪ ಮಾಡ್ಬೇಕ ಈಗ ಮಧ್ಯಾಹ್ನ ಊಟ ಇನ್ನು ಆಗಿಲ್ಲ ಆಗಪ್ಪಾ ಆಗಿಲ್ಲ
ನೀವ ಈ ನೀವು ಒಬ್ಬ್ರ ನ್ ಹೇಳಲ್ರರಿ ಯಾರ ಇನ್ನೊಬ್ಬ ಇನ್ನೊಬ್ಬರು ಅದರೀ ನಿಮ್ಮ ಈಗ ನಿಮ ರೂಮ್ನಾಗ
ಒಬ್ರು ಸೋರ್ ಬದ್ನಾರೆ ಅವರು ಮನೆ ಮನೆ ಅಪಾಯಂಟ್ಮೆಂಟ್ ಆಗಿದ್ದಾರೆ ಇನ್ನೊಬ್ರು ಸೋರು ಮೈ ಮೇಡ್ ನ ಮೂವರ್ ಇದೆ ಈಗ
ಹೌದ್ರಿ ಹ ಹೌದ್ದ್ರೀ ಸರ್ ಹೌದ್ರಿ ಸರ್ ಅದ ಈ ಕ್ಲಾಸ್ ಬೆಳಗ್ ಎಷ್ಟ್ ಗಂಟೆ ಅದೇ ಕಂಟಿನ್ಯೂ ಆದ್ರಿ ಮತ್ತೆ ಮತ್ತನಾ ಇದ ಎಷ್ಟ್ ಗಂಟೆ ತಾನ ನಡತೇವ್ರೀ ಕ್ಲಾಸ್ ಯಾರ ಸರ್
ಮೂರು ಬ್ಯಾಚ್ ದೆ
ಹೌದು ಹಾನ್ರಿ
ಅದೇ ನಿಂಬ ನಿಮ ನೀವು ಇದ್ದಾಗ ಚಲೋ ಇತ್ತು ಬ್ಯಾಚ್ ಇದು ಎಲ್ಲಾ ನಾವು ನಾವವು ಈಗಲ್ಲ ಸ್ವಲ್ಪ ಅಡ್ಮಿಷನ್ ಕಮ್ಮ ಆಗಿದಾವ ಇಲ್ಲಿ
ಹಾ ಹನ್ರಿ ಹೌದ್ರರಿ ಇಲ್ರರಿ ಆದಷ್ಟ್ ಮಾಡಂತ ಅದು ಹೆಂಗದಂದ್ರಿ ಅದ ಪಾಂಪ್ಲೇಂಟ್ ಹಚ್ಚಾಕ ಬಂದಿಲ್ರೀ ಸರ್ ಅದ ಅ್ರ ನಿಮ್ಮ್ ಸಂಸ್ ಮತ್ತೆ ಸ್ವಲ್ಪ ಇನ್ಸ್ಟಿಟ್ಯೂಟ್ ಸಣ್ಣದ ಅದ ರೀ ಮತ್ ಪಂಪ್ಲೇಟ್ ಹಚ್ಚಿದ್ ಬಾಳ ಜನ ಹ ಆಕ್ತಾರ ನೀವು ಅದ್ರಾಗ ಮೇಡಮ್ ಅವರು ನೀವು ಅದ್ರಾಗ ಈಗತ್ತು ಜೂನಿಯರ್ ಆಗಿ ಹೊಸದಾಗಿರೋ ಸೋರ್ ಬಂದ್ರ ಅವ್ರಿಗೆ ಎಷ್ಟೊಂದ್ ಐಡಿಯಾನನ್ ಇರಲ್ಲರಿ ನೀವು ಸ್ವಲ್ಪ ಅನುಭವ ಇರ್ತದ ನಿಮ್ಗ ಹಾಗಿ ಅದು ಒಂದು ಇನ್ಸ್ಟಿಟ್ಯೂಟ್ ಅದೊಂದ ಸ್ವಲ್ಪ ಸಂಸ್ೆ ಸ್ವಲ್ಪ್ ದೊಡ್ಡದ ಐತ ಅಂದ್ರ ಅದ ಪಾಂಪ್ಲಿ ಎಂಟೆತ್ಂದ ದೋ್ರ ಊರ್ಗೋಗಸ ಎಲ್ಲಲ್ಲಿ ಅ ತಿರ್ಗಾಡಿಸ ಇಲ್ಲ ಇದು ಮಾಡಂಬ್ರ ಅಂತಾರೆ ಸರ್
ಹೌದೌ ಪಸು ಅದನ್ನು ನಾ ಎಲ್ಲ ನೋಡತ್ತಿನಿ ಈಗಲ್ಲ ಅದು ಅಲ್ಲಿ ಬಾಡಿಗೆ ತುನಲ್ಲ ಸ್ವಲ್ಪ ಬಾಳ ಇ ಗ ಜಾಗ ಅಲ್ಲಿ ನಮು ನಮ್ದು ಈಗ ಹೆಂಗಂದ್ರೆ ಅದು ಇರೋದು ಜಾಗ ಕಮ್ಮಿ ಆಗಿದೆ ಸ್ಟೂಡೆಂಟ್ ಗಳು ಬ್ಯಾಚ್ ಹೆಚ್ಗೆ ಆಾಗಿಲತ್ತಲ್ಲ ಅದಕ್ಕೆ ನಾನು ಈಗ ಹೊರಗೆ ಔಟ್ ಗ್ರೌಂಡ್ ಒ ಎರ್ಲಡ್ ತೊಂದಿನಿ ಜಾಗಾ ಬಟ್ ಅದ ಕಟ್ಸಲಾಕ್ಕ ಇನ ಒಂದ್ ಐದ್ ಆ ಯೋಳ ಎಂಟ್ ಲಕ್ಷಾ ಬೇಕಾಗಿದೆ ಅದಕಲಿ ಸ್ವಲ್ಪ. ಹೂಡಿಕೆ ಮಾಡಬೇಕು ಅದ್ಕಲೆೇ.
ಅ ಈ ಪ್ಲಾಟ್ ತಗೊಂದೀರನ್ರಿ ಹಂಗಾರ.
ಹಾ ಪ್ಲಾಟ್ ಅಲ್ಲೇ ತೋಂದೀನ್ನಿ ನಾನು ಅಲ್ಲೇ ಸಿಟಿಯಲ್ಲಿ ತೋಂದಿನ ಯಾಡ್ ಪ್ಲಾಟ್ ತೊಂದೀದ್ನಿ. ತಿರಗಿ ಈಗ ನಲವತ್ತೈದ ಲಕ್ಷಾ ಕೊಟ್ಟಿಗಾ.
ಓ ಹೌದ್ರೀ.
ಹಾ ಈಗ ಕಟ್ಟಾಕೆ ಸ್ವಲ್ಪ ಮತ್ ಕಟ್ಟಾಕೆ ಈಗ ಒಂದ್ ಏನ್ ಇಲ್ಲಾ ಅಂದ್ರೆ ಇಪ್ಪತ್ತ ಲಕ್ಷಾನೇ ಬೇಕಲ್ಪ ಕಟ್ಟಾಕೆ.
ಏ ಬೇಕಾತ್ ರೀ ಹಂಗಂದ್ರ ಹೆಂಗ್.
ಈಗ ನಂಬಲ್ಲಿರೋದು ಎಂಟು ಯೋಳು ಎಂಟು ಲಕ್ಷಾ ಇದೆ ಈ ವರ್ಸ ಒಂದು ಅದೇ. ಫಿಜು ಏರ್ಡ ಮೂರ್ ಬ್ಯಾಚಿಂದು ಅದು ಈಕಡ ಮತ್ತ. ತಾ ಅದ್ರ ಸಲಾಕೆಂದನ ಈಕಡೆ ಸ್ಪೋಕನ್ನೂ ತೋಲಾತೀನಿ ಈಕಡೆ ಇದ್ ಕಂಪ್ಯೂಟರ್ ವಿಥ್ ಯಾಡು ಮಾಡ್ಲಾತಿನ್ ನಾನೀಗ.
ಹೌದ್ರಿ ಹರಿ. ಅದ ಮತ್ತ ಅವ್ರ ಈಗ ಯಾರ್ ಹೊಸದಾಗಿರೋರ ಬಂದಾರಲ್ರಿ. ಸರ್ ಅವ್ರಿಗೆ ಆದಷ್ಟು ಯಾವ್ದನ ಒಂದ್ ಯಾವ್ದ್ ಕೊಟ್ಟಿರಿ ಅವ್ರಿಗೆ ಅದೇ. ಕಂಪ್ಯೂಟರ್ ತೇರಿ ಹೇಳಾಕ್ವಾ ದ ಹೇಳದ ಕೊಟ್ರಿ ಏನ್ ಲ್ಯಾಬಿಗ್ ಕೊಟ್ರ.
ಇಲ್ಲ ಇಲ್ಲ ತೇರಿ ನಾನೇ ಹೇಳ್ತೀನಿ ಲ್ಯಾಬ್ ಅವ್ರಿಗ್.
ಹೌದೌದ್ರಿ ಹೌದ್ರಿ ಆ ತೇರಿ ಆದ್ರ ನೀವ್ ಬಾರ್ರೀ ಹೇಳ್ತೀರಿ ಚನ್ನಾಗ ಹೇಳ್ತೀರಿ. ಹೌದ್ರಿ ಸರ್ ಅಷ್ಟೇ ಮಾಡ್ರಿ ಸರ್ ಮತ್ತ ಹಂಗಾರ. ಅ ಶನಿವಾರ ಬರ್ತನ್ ತೋರ್ರಿ ನಿಮ್ಮಲ್ಲಿ ಹೆಂಗ್ರಿ.
ಸರಿ ಸರಿ ತೋ ಪರಸು ಶನಿವಾರ್ ಬಂದ್ಬಿಡ್ ನಾ ಇರ್ತೆನ್.
ಇಲ್ರಿ ಷಾಪುರ್ ಬಂದ್ ಫೋನ್ ಹಸ್ತನ್ರಿ ನೋಡಮ್ರಿ ಆಮ್ಯಾಲ ಅಂತ.
ಸರಿ ಸರಿ ಓಕೆ ಓಕೆ. ಹಾ ಆರಾಮ ಆರಾಮ್ ಪರಶರಾಮ ನೀ ಅರಾಮಿ. ಹಾ ಸರಿಯೊಳು.